ನಮಸ್ಕಾರ ನಮಸ್ಕಾರ ನಿಮ್ಮ್ ಹೆಸರು
ನಿಮ್ಮ ಹೆಸರು ಪ್ರತಿಭಾ ಅಂತ ನಿಮ್ಮ ಹೆಸರು
ಮನುಸರು ಭೂಮಿಕಾ ಅಂತ ಏನ್ ಮಾಡ್ತಿದ್ರಿ
ನಾ ವೇನಿಲ್ಲ ಸುಮ್ಮನೆಯೇ ವಾಕಿಂಗ್ ಮಾಡ್ತಾಯ ಇದ್ೀವಿ ನೀವು
ನಾವ್ ಐ ಪಿ ಎಲ್ ನೋಡ್ತಾ ಇದ್ವಿ ಹಾ ಪಲ ಬೇರ ಅಲ್ವಾ ಅದಕ್ಕೆೇ ನ ಮಾಡೋಡ್ತದೆ
ಹಾ ಹಾ ನಿಂಗೆ ಏನ್ ಅಷ್ಟಿಷ್ಟ ನ ಸಿಿ ಅಂದ್ರೆ
ಆಸಿ ವೇದರೆ ಫುಲ್ತ್ಾಣ
ಹ್ಮ್ ಹ್ಮ್
ನಮ್ಮ್ ೂರೆಲ್ಲ ಹಂಗ ಹಂಗ್ ಬಿಡ್ಕೊಂಡ್ ಕೊಡಕ್ ಆಾಗತ್ತೆ ಹ ನೀವ್ ನೋಡಲ್ಲ ಐ ಪಿ ಎಲ್ಲ
ನಾವು ನೋ ನೋಡ್ತೀವಿ ಅಷ್ಟೇ ಅಷ್ಟೆ ಅಷ್ಟೇ ಅಷ್ಟನು ಇಂಟ್ರೆಸ್ಟ್ ಇಲ್ಲ
ಹ್ಮ್ ಹ್ಮ್ ಹ ಮತ್ತೆ ಏನ್ ಮಾಡ್ತಿದ್ರಿ
ಏನಿಲ್ಲ ಪ್ರವಾಸ ಎಲ್ಲ ಹೋಗಿದ್ದೀರಾ ಹಾ
ಹ್ಮ
ಬಿಟ್ಟು
ಮತ್ತೆ ಗಿ ಕಡೆ ಹೋಗಿದ್ವಿ ಬೆಳಗಾವಿ ಕಡೆ, ಚಿ ಬಾಗಲಕೋಟ್ ಕಡೆ ಹೋಗಿದ್ವಿ ಸೌಂಡಾ ಹೇಳಿ ಹ್ಮ
ಹ ಮತ್ತೆನ್ ನಿಮಗೆ ಅಡಿಗೆ ಮಾಡಕ್ ಬರುತ್ತಾ
ಅಡಿಗೆ ಮಾಡಕ್ ಬರಲ್ಲ. ಮ್ಯಾಗಿ ಮಾಡ್ತೀನಿ ಚೆನ್ನಾಗಿ, ಅಡ್ಗೆ ಮಾಡಿರೋದು ತಿಂತೀನಿ ಚೆನ್ನಾಗಿ ಹ್ಮ
ತಿನ್ನೋದ್ ಬಿಟ್ಟು ಏನು ಗೊತ್ತಿಲ್ಲ ಬಿಟ್ರೆ ಸರಿಯಾಗ್ ನಿದ್ದೆ ಮಾಡ್ತಾಳೆ
ಏ ಸಾಕ್ರಿ ಜೀವನ ಇರೋದ ತಿನ್ನೋಕೆ ನಿದ್ದೆ ಮಾಡಕೆ
ಹಾ ಹೌದೌದು
ಹ್ಮ್ ಹಾ ಹೇಳಿ
ನಿಮ್ ಕಡೆ ಅಡಗೆ ಎಲ್ಲ ಮಾಡ್ತಾರ
ನಮ್ ಕಡೆ ಅಡ್ಗೆ ಮಾಡ್ತಾರ. ಅಡ್ಗೆ ಮಾಡದಿರ ಊಟ ಹೆಂಗ್ ಮಾಡೋದು? ಏನ್ ಕ್ವಶನ್ ಕೇಳ್ತೀರಿ ೀ ನೀವು ಏನಾದ್ರು ಸ್ವಲ್ಪ ಮೈಂಡ್ ಲಾಸ್ ಆಗಿದ್ಯಾ ನಿಮ್ಗೆ
ಇಲ್ಲ ಇಲ್ಲ ನಿಮ್ ಕೈ ಅಡಿ ಹಬ್ಬ ಮಾಡ್ತಾರ
ಹಬ್ಬಾ ಮಾಡ್ತ ಸರೀ ಹಬ್ಬ ಮಾಡ್ತಾರೆ ಫುಲ್ ಜೋರ ಹಬ್ಬ ಮಾಡ್ತಾರೆ ನೋಡ್ರಿ ಐ ಪಿ ಎಲ್ ಅಲ್ಲಿ ಒಂದ್ ಕೆಟ್ ಹೋಯ್ತ್ ಮತ್ತೆ
ಮತ್ತೆ ಹೋಯ್ತಾ
ಹಾ ಇವಾಗ ಐದ್ ಹೋಗತ್ರೀ, ಟೋಟಲ್ ಐದ್ ಹೋಗಿದೆ ಐ ಪಿ ಎಲ್ ನೋಡ್ಬೇಕು. ಐ ಪಿ ಎಲ್ ನೋಡ್ತಾ ನೋ ಮ ನಿಮಗು ಜೋಶ್ ಬರುತ್ತೆ. ಎಸ್, ಎಸ್, ಕಪ್ ನಮ್ದು.
ಹಾ ನೀನ್ ಮ ಹಾ ಬರ್ಬೇಕ ಬರ್ಬೇಕ್ರಿ
ಮತ್ತೆ ಏನ್ ಮಾಡ್ತಿದೀರಿ ನೀವು
ನಾವೇನಿಲ್ಲ ವಾಕ್ ಮತ್ತೆ ಇನ್ ಕಡಿ ಮಳೆ ಎಲ್ಲ ಬರ್ತಾ ಇದಯಾ
ಜೋರ್ ಬೀಳ್ತಾದೆ ನಮ ಕರೆಂಟ್ ಹೊಟ್ಟೋಗಿದೆ
ಓ ಹೌದಾ ಜನ್ರ
ಜನ್ರೇಟರ್ ಆಮ್ ಮಾಡಕ್ಗಲ್ಲ ಅವ್ರಿಗೆ ಇಲ್ಲ ಆನ್ ಮಾಡಲ್ಲ
ನೀವು ಎಲ್ಲಾ ಹೇಳ್ಬೇಕ ತಾನೆ ಆನ್ ಮಾಡಿ ಅಂತ
ಹೇಳ್್ದಿವವಿ ಬಟ್ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ ಅಂತ ಆನ್ ಮಾಡ್ತಾ ಇಲ್ಲ ಅವರು
ಅಂದೆ ಮತ್ತೆ ನಿಮ್ಗೆ ಎಲ್ಲಾ ಪರೀಕ್ಷೆ ಎಲ್ಲ ಇದ್ದಾಗ ಹೆಂಗೆ ಹೊಳ್ಕೊಳ್ತೀರಾ ನೀವು
ಮದೇ ಸ್ಪ್ಪ ಕಶಂ ಪರೀಕ್ಷೆ ಇದ್ದಾಗ ಕೇಳ್ತೀವಿ. ಹೌದು ಗಲಾಟೆ ಮಾಡಿದಾಗ ಅವಾಗವರು ಒಂದು ಆಸ್ ಆನ್ ಅವರ್ ಆದ್ಮೇಲೆ ಕರೆಂಟ್ ಆನ್ ಮಾಡ್ತಾರೆ.
ಹಾ ಹಂಗೆ
ಹ್ಮ ಏನ್ ತಿಂದ್ರಿ ರಾತ್ರಿ.
ಅಮ್ಮ ಹಾ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರ್ ಮಾಡಿದ್ರು ತಿಂದ್ವಿ ನೀವು.
ಹಾ ಹಾ ಹಾ
ನೀವೇನ್ ತಿಂದಿರಿ.
ನಾವು ಅನ್ನ, ಸಾರು, ಮಜ್ಜಿಗೆ
ಹ್ಮ
ನಮ್ ಹಾಸ್ಟೇಲ್ ಆ ಮಜ್ಜಿಗೆ ಹೊತ್ತುಇಟ್ಟಿರ್ತಾರೆ ಪ್ರತಿ ಹೊತ್ತು ಇಟ್ಟಿರ್ತಾರೆ.
ಹಾ
ತಣ್ಣಗೆ ಮಜ್ಜೆಗೆ ಕೂಡ್ದು ಆರಾಮಾಗಿದ್ದೀವಿ. ಹಾ ಬ್ರತ್ತಿಸ ಕೊಡ್ತಾರೆ.
ಆ ಹಾ
ಮತ್ತೆ ಏನ್ ಸಮತ್.
ಎಎ ಜೀವನಾ ಇದೆ ಹಂಗೆ ಹೋಗ್ತಾ ಇಲ್ಲ್. ಮತ್ತೆ
ಹೌದ್ ನೀವೆಲ್ಲೂ ಹೋಗಿಲ್ಲಾ ಪ್ರವಾಸಕ್ಕೆ.
ನಾವು ಹೋಗಿದ್ವಿ, ನಾವು ಗೋಕರ್ಣ ಮುರುಡೇಶ್ವರ್ ಆ ಕಡೆ ಹೋಗಿದ್ವಿ.
ಹಾ ಹೆಂಗಿತ್ತು ಪ್ಲೇಸ್ ಎಲ್ಲಾ.
ಹಾ ಚೆನ್ನಾಗಿತ್ತು ಪ್ಲೇಸ್ ನಾವು ಮನೆಯವ್ರ ಜೊತೆ ಎಲ್ಲ ಹೋಗಿದ್ವಿ. ಫ್ರೆಂಡ್ ಗೆಳತಿಯವ್ರ ಜೊತೆ ಏನ್ ಹೋಗಿರ್ಲಲ್ಲಾ.
ಗೆಳೆತಿ ಜೊತೆ ಎಲ್ಲ ಎಲ್ಲಿ ಹೋಗಿದ್ದೀರಾ.
ಯಾರ್ ಜೊತೆ ಎಲ್ಲೂ ಇಲ್ಲಾ ನಮ್ಮ ಅಮ್ಮ ಬಿಟ್ಟ ಹೋಗೋಕ್ಕೆ
ಹಾ ಹಾ ಹಾ ಹಾ ಹೋಗ್ಬೇಕಲ್ಲ ಲೈಫ್ ಇರೋದು ಇರೋದ ಒಂದೇ ಜೀವನ ಅವೆಲ್ಲ ನೋಡ್ ಬರ್ಬೇಕು.
ಬಾಯ್ ಹೇಳ್ತೀರಾ.
ಐಪಿಎಲ್ ಸ್ಕೋರಾ. ಐವತ್ತೊಂದಕ್ಕೈದು ಆರ್ ಓವರ್ ಗೆ
ಓ ಓ ವಿಕೆಟ್ ಎಷ್ಟ್ ಆಯ್ತು.
ಐದ್ ವಿಕೆಟು ಆರು ಓವರ್ಗೆ ಐವತ್ತೊಂದ್ ರನ್.
ಓಹೋ
ಅವ್ರಗೆ ಎಟಿ ಫೋರ್ ಬಾಲ್ಸ್ ಅಲ್ಲಿ ಟೂ ನಾಟ್ ಫೋರ್ ರನ್ಸ್ ಬೇಕು.
ಹ ಹಾ ಮತ್ತೆ ಹೆಂಗೆ ನಿಮ್ ಕುಟುಂಬದಲ್ಲಿ ಎಷ್ಟ ಜನ ಇರೋದು ನೀವು
ಕುಟುಂಬದಲ್ಲ
ಹಾ ಓ ನೀವು ಒಬ್ಬಳೇ ಮಗ್ ಗಳ
ಹಾ ಎಲ್ಲಾ ನಮ್ದೇ ಬಂದಿದ್ದು ನಮ್ದೇ ಹೋಗೋದು ನಮ್ದೇ
ತುಂಬಾ ಲಕ್ಕಿ ಬಿಡ್ರಿ ನೀವು
ಹಾ
ಹ್ಮ್ ಮತ್ತೆ ಹಾಸ್ಟೆಲ್ ಎಲ್ಲ ಹೆಂಗಿದೆ ಫ್ರೆಂಡ್ಸ್ ಎಲ್ಲ ನಾವ್ - ಹ ಮೂರ್ ಜನ ಇದ್ದೇವಿ ಅಷ್ಟೇ
ಮೂರ್ ಜನ ಅಷ್ಟೇ ಹಂಗಾದ್ರೆ ನಿಮ್ ಟೈಮ್ ಪಾಸ್ ಆಗಲ್ವಲ್ಲ ಮತ್ತ ಇದ್ದಾಗ
ಟೈಮ್ ಪಾಸ್ ಆಗಲ್ಲ ಏನ್ ಮಾಡ್ಬೇಕಂದ್ರೆ ಈ ಕಾಕು ಮಕ್ಕಳೆಲ್ಲ ಇರ್ತಾರೆ ಅಲ್ಲ ಟೈಮ್
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತೆ ಏನ್ ಸಮಾಚಾರ ನಿಮ್ಗೇನ್ ಇಷ್ಟ ತಿನ್ನೋದದಲ್ಲಿ
ರಟಿ ಗುಂಡಿ ಪೆ ಅನಾ ಸಾಂಬಾರ್
ಓ ನಿಮ್ ಕಾಯ ರೋಟಿಲೆೆಲ್ಲಾ ಮಾಡ್ತಾರಾ
ಹ್ಮ್ ಅದೇ ಫೇಮಸ್ ನಮ್ಮ್ ಕಡೆ ಅದಿರ್ಲೇಬೇಕು
ಹಾ ನಮ್ ಕಡೆ ನಮ್ ಕಡೆ ರೋಟಿ ಎಲ್ಲ ಮಾಡ ನಮ್ಮ ಕಡೆ ಮುದ್ದೆ ಇರ್ತಲ್ಲ ಇಲ್ಲಿ ನಿಮ್ ಕ ರೋಟಿ ಹೆಂಗೋ ನಮ್ಮ ಕಡೆ ಮುದ್ದೆ
ಓ ಹಂಗೆ
ಮುದ್ದೆ ಯವತ್ತಾದರೂ ತಿಂದಿದ್ದೀರಾ
ನಾವು ತಿಂತೀವಿ ಮುದ್ದೆ ಎಲ್ಲ ಏನ್ ತಿನ್ನಲ್ಲ ನಮ್ಗೆ ಮುದ್ದೆ ಒಂದ್ಸತಿನೂ ತಿಿಂದಿಲ್ಲ ನಾವ್ ಇಲ್ಲಿ ದೊಡ್ಡವರಾದ್ರರು
ಮುದ್ದೆ ತಿನ್ ನೋಡ್ರಿ ಯಾರೇ ಒಳ್ಳೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡ್ಬೇಕು
ನನ್್ ಜೊತೆ ಎಲ್ಲೋ ಆಚೆ ತಿನ್ದಿದ್ವಿ ಬಟ್ ನಮ್ ತಿನ್ನಕ್ಕೆ ಬರ್ಲಿಲ್ಲ ಅದೇನೋ ನುಂಗ್ಬ್ಬೇಕು
ತಿನ್ಬೇಕು ಚೆನ್ನಾಗ್ ಅನ್ಸುತ್ತೆ ಚೆನ್ನಾಗಿರುತ್ತೆ
ಬಟ್ ರೂಢಿ ಇಲ್ವಲ್ಲ ಅಲ್ವಾ ಅಷ್ಟು ಚಲೋ ಅನ್ಸಲ್ಲ ನಮ್
ನೋಡಿ ಚೆನ್ನ್ ಅನ್ಸೆ ನಿಮ್ಗೆ ಇನ್ನನ್ಸೆ ತಿನ್ಬೇಕ ಅನ್ಸುತ್ತೆ
ನಿಮ್ಗೆ ಮುದ್ದೆ ಮಾಡಕ್ ಬರುತ್ತೆ
ಮುದ್ದೆ ಮಾಡಕ್ ಬರಲ್ಲ ತಿಂತೀವಿ ಮುದ್ದೆ ಮಾಡಿದ್ರೆ
ಹ್ಮ್ ಹ್ಮ ಹ್ಮ್
ಮತ್ತೆ ಏನ್ ಸಮಾಚಾರ
ಮತ್ತ ಹೇಳ್ಬೇಕು ಹಾಸ್ಟ್ಲಲ್ ಎಲ್ಲ ಫ್ರೇ ಹಬ್ಬ ಮಾಡ್ತಾರೆ ಗಣಪತಿ
ಹಾ ನಿಮ್ ನಿಮ್ ಹಾಸ್ಟೆಲ್ ಹಬ್ಬಗಳು ಮಾಡ್ತಾರಾ ಇಲ್ಲಾಂದ್ರೆ ಹಾಸ್ಟೆಲ್ ಮಾಡಲ್ವಾ
ನಾನ್ ಹಾಸ್ಟ್ಲಲ್ಲೇ ಇಲ್ಲ ಮನೇಲಿ ಇರೋದು ಅಂದ್ರೆ ಕಾಲೇಜ ಅಂದ್ರೆ ಕಾಲೇಜ್ ಮಲ್ಲ ಕೇಳ್ತಾರೆ
ಸ್್ಲಿ್ ಸ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಅಷ್ಟು ಬೋರಿಂಗ್ ಆಗುತ್ತೆ ನೀವ್ ಹೆಂಗೋ ಮನೇಲಿ ಇದ್ದೀರಲ್ಲ ಆರಾಮ ಅಮ್ಮ ಮಾಡಿದ ಅಡಗೆ ತಿನ್ಬಹುದು ಡೈಲಿ ಅಮ್ಮ ಮಾಡಿದ ಅಡಗೆ ತಿನ್ಬಹುದು ನಾವವು ಬರೀ ಹಾಸ್ಟೆಲ್ ತಿನ್ಬೇಕಾಗುತ್ತೆ
ಹ ಹಾಸ್ಟೆಲ್ ಎಲ್ಲ ತಿನ್ಬೋದು ಬು ಏನೋ ಮ ಮನೇಲ್ಲ ತಿಿಂದ ಚೆನ್ನಾಗಿರುತ್ತೆ ಬಟ್ ಎಲ್ಲಿ ಹೋಗ ನಿಮ್ಮಷ್ಟೆಲ್ಲ ಆಹ ಫ್ರಂಡ್ ಜೊತೆ ಎಲ್ಲ ಎಂಜಾಯ್ ಮಾಡಕ್ಟೈಮ್ ಎಲ್ಲ ಸಿಗಲ್ವ ನಮಕಾರ ಹಾ ಹಾ ಹ ಹೌದೌದು ಹಾ ನೋಡ್ ಇದ್ದೀವಿ ಇವಾಗ ಕರೆಂಟ್ ಇಲ್ಲ ಅಲ್ವಾ
ನಿಮ್ಗೂ ನಿಮ್ಗೂ ಕರೆಂಟ್ ಇಲ್ವಾ
ಆ ಕರೆಂಟ್ ಹೋಗ್ಬಿಡ್ತು ದೆ ಗೆ ಸುಮ್ನೆ ಟೆರೆಸ್ ಮೇಲೆ ಹಂಗೆ ಸುಮ್ಮನೆ ಓಡಾಡ್ತಾ ಇದ್ವಿ
ಹ್ಮ್ ಮಳೆ ಬರ್ತಿಲ್ವಾ ನಿಮ್ ಕಡೆ
ಮಳೆ ಮಧ್ಯಾಹ್ನ ಸ್ವಲ್ಪ ಬಂತು ಇವಾಗ ಏನಿಲ್ಲ ಫುಲ್ ಶೆಕೆ ಶೆಕೆ ಒಳಗಡೆ ಕೂಡ ಕ ಲದಕ್ಕೆ. ಸುಮ್ಮನೆ ಓಡಾ ತ್ದ ನಿಮ್ಗೆ ಬಂತ ಕರೆಂಟ್ ಕರೆಂಟ್ ಹೋಗಿದೆ ಅಂತ ಹೇಳಿದ್ರಲ್ಲ
ಹಾ ಹಾ
ಕರೆಂಟ್ ಹೋಗಿದೆ ಅಂತ ಹೇಳಿದ್ರಲ್ಲ ಬಂತ
ಇಲ್ಲೂ ಇಲ್ಲ ನಮ್ಗೆ ಕರೆಂಟ್ ಹೋದ್ರೆ ಮತ್ತೆ ಮತ್ತೆ ನಮಗ್ ಬರೋದು ಒಂದು ಮೂರ್ ನಾಲ್ಕ ಅವರ್ ಆಗುತ್ತೆ
ಮತ್ತೆ ನಿದ್ದೆ ಮಾಡಕ್ ಆಗುತ್ತ
ನಿದ್ದೆ ಮಾಡಕ್ಕ ಆಗ ನಿದ್ದೆ ಮಾಡಕ್ ಆಗದೇ ಇಲ್ಲ
ಹೌದ
ಮತ್ ಕರೆಂಟ್ ಬರಗೂ ಕಾಯಿಬೇಕು. ಅಷ್ಟೊತ್ತ ಮೂರ್, ಮೂರ್ನಾಲ್ಕು ಗಂಟೆ ಆಗಿರುತ್ತೆ ಮತ್ತ ನಮಗೆ ಇನ್ನೇನ್ ಬೇರೆ ಆಪ್ಷನ್ ಇಲ್ಲ ಅದ ೆ ಆ ಶೆಕೆಯಲ್ಲೇ ಮಲ್ಕೋಬೇಕು
ಸೊಳ್ಳೆ ಎಲ್ಲಾ ಇಲ್ವಾ
ಇಲ್ಲ ಸೊಳ್ಳೆ ನಮ ಹಾಸ್ಟೆಲ್ ಅಷ್ಟು ಬರ ನಮ್ ಫ್ಲೋರ್ ಬರಲ್ಲ ಫಸ್ಟ್ ಫ್ಲೋರ್ಗೂ ಬರುತ್ತೆ ಥರ್ಡ್ ಫ್ಲೋರ್ಗು ಬರುತ್ತೆ ನಮ ಫ್ಲೋರ್ ಬರಲ್ಲ ಹ
ಸೊಳ್ಳೆದ್ರೆಲ್ಲ ಮಲ್ಗೋಕ್ಕಾಗಲ್ಲ
ಹೌದು ಸೊಳ್ಳೆ ಬಂದ್ರೆ ಕೆಲವು ಮಲ್ಗೂಡ್ಬೋದು ಬಟ್ ಸೊಳ್ಳೆ ಇದ್ರೆ ಮಾತಾೋಕ್ಕಾಗಲ್ಲ
ಹೌದೌದು
ಮತ್ತೆ ಏನ್ ಸಮಾಚಾರ ಹೆಂಗಿದೆ
ಹ ಇೇ ಸುಮ್ಮ್ನೆ ಕಾಲೇಜ್ ಹೋಗೋದು ಮನೆಗ್ ಬ ದು ಮಳ್ಗದು ಅಷ್ಟೇ ಮತ್ತೆ ಮತ್ತೆ ನಾಳೆ ಬೆಳಿಗ್ಗೆ ಕಾಲೇಜ್ಗೆ ಹೋಗು ಬಾ ಮಲ್ಗು
ಹೌದು ಬಟ್ ನಿಮ್ ಮನ ಇದ್ರೆ ಒಂಥರ ಡೈಲಿ ಅಮ್ಮನ ಊಟ ತಿನ್ಬೋದಲ್ಲಾ ಅದು ಚೆನ್ನಾಗಿರುತ್ತೆ
ಊಟನೂ ತಿನ್ಬೋದು ಹಂಗೆ ಒದೆನೂ ತಿನ್ಬೋದು
ನಾವವು ಇಲ್ಲಿ ಬರೀ ಹಾಸ್ಊಟ ತಿಂದು ತಿಂದು ಸಣ್ಣ ಹೋಗಿದ್ದೀವಿ
ಹೌದೌದು ಆಷ್ಟಲಲ್ಲಿ ಸೋಡಾ ಬೇರೆ ಜಾಸ್ತಿ
ಹ್ಮ್ ಜಾಸ್ತಿ ಆಗ್ತಾರೆ
ಸರಿ ಮತ್ತೆ ಫ್ರೀ ಇದ್ದಾಗ ಕಾಲ್ ಮಾಡಿ ನಾವು ಮಾಡ್ತೀವಿ ಹ